ಹ ನಾಗ ಇಲ್ಲಿ ಬಾ
ಇಲ್ಲೇ
ಹ
ಊಟ ಮಾಡ್ಗೇಸಿ ಸ್ವಲ್ಪ್ ಗ್ರೌಂಡಿಗ ಬಂದಿವಿ ಪಾ ವಾಕ್ ಮಾಡಕ
ಹೌದಾ ಇವಾಗ ಆಯ್ತಾ ಊಟ
ಹ್ಮ್ ಆಯ್ತು ನೋಡ ನಿಂದ
ಹಾಗೈತ್ ನಮ್ಮದುನ ಹಂಗೆ ಸುಮ್ನ್ ಹಿಂಗೆ ಕುಂತಿದಿವಿ. ಎಲ್ ಹಾಸ್ಟೆಲ್ ದಾಗ ಇದಿ ಏನ್ ಇವಾಗ
ಹ್ಮ್ ಇಲ್ಲೇ ಹಾಸ್ಟೆಲ್ ದಾಗ ಇದಿನಿ ಹಿನಾ ಹೋಗಿಲ್ಲ ಊರಿಗಿ
ಹಾ ಹಾ
ಮತ್ತೆನ ಬಂತಪಾ ನಿಮ್ ಸ್ಟೈಡಿ ಯಕಡಿ ಯಕಡಿ ಬಂತ ಹ
ಚಿದೀನಂಗ್
ಎನಿಲ್ಲ ಊಟ ಮಾಡಿ ತಿರ್ಗ್ಯಾಡಕತಿವಿ ಆಯ್ತ ಇನ್ನು ಹೋಗಿಕೆರಿನ್ ಪ್ರಿಪೇರ್ ಮಾಡ್ಬೇಕಲ್ಪ ಬಿಟ್ರರಲ್ಲ ಯಾವ್ದ ನೋಟಫಿಕೇಶನ್
ಹೌದೌದು ಬಿಟ್ರ ಯಾರ ಯಾರ್ ಇದೀರಿ ಹಾಸ್ಟೆಲ್ಗ ಇವಾಗ
ನಾನು ಆ ನವಾಜ ಅವ ಇನ್ನೊಂದು ನಾಕ ಹುಡಗುರು ಆವ್ ಹಿಂಗೆ
ನವಾಜ ಅವ್ರು ಎಲ್ಲರು ಅದರೇನ
ಹ್ಮ್ ನಾಕ್ ಹುಡುಗರು ಇವಿ ಒಬ್ಬೊನ ಹೆಸ್ರ ಗೊತ್ತಿಲ್ಲ ಒಂದ್ ಯಾವ್ದ್ ಎಮ್ರಾ ಹುಡಗ ಅದು
ಹೌದಾ
ಹ್ಮ್ ಹ್ಮ್
ಇದ್ದೆ ಮಾರಾಯ ನಾವು ಹಾಸ್ಟೆಲ್ಗಿ ಬರ್ಬೇಕು ಸ್ವಲ್ಪ ಕೆಲಸ ಇರ್ತವ ಅವ ಹೊಲದು ಬೀಜ ಹುರವು ಇದ್ವು ಇದು ಮುಗಿಸಿಗೆಮ್ ಬರ್ಬೇಕ ನಾನ ಅದೇ ಮತ್ತೆ
ಬರ್ವೋ ಬರಿ ಜಲ್ದಿ ಎಷ್ಟು ಜಲ್ದಿ ಆಗತ್ತ ಅಷ್ಟ ಜಲ್ದಿ ಮುಗೆಸೆಂಬ ಬರ್ರಿ
ಅದೇಲೆ ಅದು ಮತ್ತೆ ಕಾಲ್ ಫಾರ್ಮ್ ಆಗಿತ್ತಲ್ಲ ಹ ಪಿ ಸಿ ಮತ್ತೆ ಅದೆ ಯಕಡೆ ಬೇರೆ ಕಡಿಗ ಹೋಗವ ಓದಕ ಹೊಗಮ್ ನೆಂದೇ ಹಿಂಗೆ ಹಾ ಅದೇ ಮತ್ತೆ ಯಾಕಂದ್ರ ಇವಾಗ ಹಾಸ್ಟೆಲ್ ಇಲ್ಲೆ ಇರಣ ಅಣ್ಣ ಒದದ ಅಗಲ್ಲ ಗೊತ್ತಲ್ಲ ನಿಯಂತರ ಮ್ಯಾಲೆ ಸುಮ್ನೆ ಆಟ ಆಡಿದು ಆಯ್ತು ಅದು ಆಯ್ತು ಇದು ಆಯ್ತು ಬೆ ತಿರ್ಗ್ಯಾಡದ ಬಾಳಾ ಅಗತ್ ಬಿಲ್ಯ ಯಾಕಂದ್ರ ಒಂದ್ ವರ್ಷ ಎರಡು ವರ್ಷ ನೋಡಿದ್ವಿ ಸುಮ್ನೆ ಹಂಗ ಪಾಲ್ತು ಕುಂತು ತಿರುಗಾಡಿಕೆಂತ ಎರಡು ವರ್ಷ್ ಸುಮ್ನೆ ಟೈಮ ವೆಷ್ಟ ಮಾಡಿವಿ ಮತ್ತೆ ಅದೇ ಟೈಮ್ ನ ಮತ್ತೆ ಬರಲ್ಲ ಹೌದಿಲ್ಲ ವಾಪಸ್ ಬಾ ಓದು.
ಬರ್ಲಾ ಬರ್ಲ್ಲ ಹೋಗಿದ್ದ ಟೈಮ್ ವಾಪಸ್ ಹೆಂಗ್ ಬರತ್ತಪ್ಪಾ ಬರಲ್ಲ
ಅದ್ಕೆ ಸುಮ್ನೆ ಮತ್ತೊಂದ್ ವರ್ಷ ಯಾ ಇದೊಂದ್ ವರ್ಷ ಮುಗಟ್ಟಿಗೆ ಆ ಕಡೆ ಯಾಕನ ಕೊಚಿಂಗ ಪಿಚಿಂಗ ಹೋಗಿ ಬಂದ
ಹೋಗಮ್ ನೀ ಎಲ್ಲಿ ಅಂತಿ ಅಲ್ಲಿ ಹೋಗಮು ಯಾವ ಯಾವಾಗಂತಿ
ಅಲ್ಲ ಇವಾಗ ಇಬ್ರೆ ಅನ್ನಣ ಇದಲ್ಲಾ ಮತ್ತೆ ಇನ್ನೊಂದ್ ಇಬ್ರು ಯಾರನ ಕೇಳ್ಬೇಕು ಯಾ ಹುಡುಗರು ಬರ್ತರೆನ್ ಅಂತ ಹೌದಿಲ್ಲ
ಇನ್ನೊಂದ್ ಎರಡ್ ಹುಡುಗುರು ಕೇಳಮ್ ತೊಗೊ ಮತ್ ಯಾವ್ ಇನ್ನೊಂದ ಎರಡ ಹುಡುಗುರು ಒದತಿರ್ ಬೇಕಲ್ಲ
ಅಲ್ಲ ಅಲ್ಲಿ ಯಾವ್ ಯಾನ್ ಓತಾವೆನ್ ಅಲ್ಲಿ ಹಾಸ್ಟೆಲ್ ಇದ್ದು ಇದಾ
ಹ್ಮ್ ಒಂದ ನಾಲ್ಕೈದಾವ ಹುಡುಗುರ್ ಓದಾವ್
ಅದೇ ಮತ್ತೆ ಇನ್ನೊಂದ ಇಬ್ಬರು ಆದ್ರ ಅಲ್ಲಿ ಈಕ್ಕಡನಾ ಧಾರವಾಡ ಅದು ಇಗ್ಗಿ ಒಂದ ರೂಮ್ ಹಿಡ್ಕೊಂಡು ನಾವೇ ಒಂದ ರೂ ಹಿಡ್ಕುಓದಕ ನಡಿದ್ದೆ ಯಾಕಂದ್ರೆ ಇಬ್ರಾಗಣ ಇವಾಗ ಸ್ವಪ್ ಇದಾಗ ಅಲ್ಲಿ ಒಂದು ರೂ್ ಬಾಳ ಖರ್ಚ ಬರತದ
ಹೌದೌದು ಇಬ್ರಿಗಂದ್ರ ಸ್ವಲ್ಪ ಅದ ರೂಮ್ ಬಾಡಿಗಿ ರೋಕ್ಕ ಖರ್ಚು ಜಾಸ್ತಿ ಆಗತ್ತ
ಸ್ವಲ್ಪ ನಾಕ ಜನ ಅದರ ಕಡಿಮ ಬರತ್ ಖರ್ಚ ಎಲ್ಲಾರ ಆಕಿತ್ತು ಅಲ
ಹೌದೌದೌದು
ನದಕ್ಕೆ ಯ ನೋಡು ಒಂದಿಬ್ಬರ ರಾಜ ದ ನೋಡಿ ಅಂದ್ರೆ ನಾನ್ ಯಾರ ಕೇಳಳ್ತ್ ನಾವ್ ನಮ್ೂರು ಅದ ಮಲ್ಲಾ ಅವ್ರ ಅದಾರ ನಾಗರಾಜ್ ಅವ್ರರು
ಹ್ಮ್ ನಾನು ಕೇಳ್ತೀನಿ ನೀನು ಕೇಳು
ಹ್ಮ್ ಮದೆ
ನಂಬಲ್ಲಿ ಒಂದು ಹಾಕ ಕುಡುಗರ ಹ ಎಕಡೈಂತ ಅಡೆ ನೀವ ಇಷ್ಟರು ಹ
ಚಿತ್ರದಾರನಾ ಇದನಾ
ಧಾರವಾಡದಾಗ
ಹ್ಮ್
ಧಾರವಾಡದಾಗ ಓದುವ ವಿದ್ಯಾರ್ಥಿಗಳೆಲ್ಲರ ಪರಿಚಯ ಇದ್ದಾರೆ
ಅಲ್ಲಲ್ಲೇ ಇವಾಗ ನಾವವು ಅಲ್ಲಿೋಣ ಮತ್ತೆ ರೂಮದ ಯಾರ ಎಲ್ಲ ಟಜಸ್ಟ್ ಮಾಡಿ ಕೊಡಬೇಕಕ್ ಮತ್ತೆ ಅಂತವ್ರ ಇದ್ರ ಯಾರು ಪರಿಚಿತರ ಅನ್ನೋ ಇದ್ರ ಚಲೋ
ಅಲ್ಲ ಅಲ್ಲಿ ವಾದ ಮೇಾಲ ಧಾರವಾಡ ಒಡದಾಗ ನಿನ್ಗ ಒಂದ ಹೇಳ ಮಗ ದಾರ್ ಒಡದಾಗ ಅಂದೆ ಇಂತ ಯಾವ ಸ್ಟೆಪ್ ಸಿಕ್ ಕನರ್ ಬೋಂಗಿಲ್ಲ ಅಂತಲ್ಲ ಕ ಕುಂತತ ಹೋಗತಾರೆ ಲೈಟ್ ಬೆಳಕಿ
ಇಲ್ಲ ಅದ ಕರಿೀತಿ ಹಂಗಂತ ಮತ್ತ ಬರ ಇಲ್ಲಿ ಕಲಯ ಮುತಿಏ ಹೋಗಿ ಮತ್ತೆ ಏನ ರೂಮ ಅದಿರಲ್ಲ ಊಟ ಮಾಡಕ ಅಡ ಮಡ ನೋಕ ಅದ
ಹಾ ಅದಕ್ಕಂತ ರೂ ಮಿಡಿಯಮ್ ಒಂದ್
ಮತ್ತೆ ರೋಮ್ ಬೇಕಾಗತ್ಲ್ ಬಾ ಎಟಕಲಕ್ಕ
ಆಯ್ತು ಹೋಗಿ ಪರಿಚಯ ಮಾಡ್ಕೊಂಡ ಆತ್ವಾ ಯಾರಿಗ
ಹಂಗಂದ್ಯಾ ಇಲ್ಲಾ ನಮ್ಮ್ ಊರನವರು ಅದರ ಇಲ್ಲಿ ಇರೋದನಾ
ಹಾ
ಕೇಳೆ ಅವನ್ ಏನಂತನ ಬೇರೆ ಕಡೆಗೆ ಮಗ ನೋಡ್ರಿ ಆ ರೂಮರ್ ಚಲೋದ ಒ್ ನಾಕ್ ಜನ ಬೇರಿ ಆ್ ಮತ್ತತ್ ಒಬ್ಬ್ರಬ್ಬರ್ರ ನಿಮ್ ಬಾಳ್ ಕರ್ಸ ಇಲ್ಲಿ ನಮ್ಮರು ನ ನಾವು ನಾಲ್ಕೈದು ಜನ ಆಗವಿ ಹಂಗಾಗಿ ಅಷ್ಟ ಆಗಲ್ಲ ಬೇರೆ ಬೇರೆ ಒಂದ್ ರೂಮ್ ಅಷ್ಟಟ್ ಮಾಡ್ತೀಿ ನೀವು ಒಂದ ನಲ್ಕೈದು ಜನ ಆಗಿ ಬೇ ಒಂದ ಒಂದ ಮಿನವರೆ ಕು ಮುಂಚಿರುತ್ತಾ ಹಂಗೆ ಅಂದಾವ
ಹ್ಮ ಹಂಗಂದ್ರನು
ಹ್ಮ್ ಅದಕ್ಕೆೇಂಬತ್ ನಾನು ನಿನ್ ಫೋನ್ ಇಸಿದ ನಂತ ನಮಗೆ
ಹಾ ಹಂಗಂದ್ರ ಆಯ್ತು ಕರ್ಸದ ಇದಂದ್ರ ಆಯ್ತು ಅವ್ರ ಹಂಗಂತಂಗ ಬ್ಯಾಡ ರೂಮ್ ಒಂದ್ಡ್ಕ ಹಡ್ಕಲ್ಲ ನಾವ ಒಂದ ನಾಕೈದ್ ಜನ ಆ ಹಂಬ್ರ ಅಂತ
ಹ್ಮ್ ಹ್ಮ್ ಅದಕ್ಕೆ ಮಟ
ನಾಲ್ಕು ಜನ ಆಗಿದ ನಾಲ್ಕು ಜನ ಆಗಂಬ್ರಿ ಇಲ್ಲಾಂತಂದ್ರ ಒಂದು ಏಳ ಎಂಟು ಜನ. ಕೊಡ್ಸಾಮ್ರ ಅವ್ರಿಗೆ ಇವ್ರಿಗೆ ಕರ್ದಾರ.
ಹೌದಲಪ್ಪ ಅದಿಕ.
ಕೊಡ್ಸನ್್ರೀ. ಕಡಿ ಸೀರ ತರ ಸು. ಟೆನ್ನ್ ಬೇಡ ಟೈಮ್ ಬ.
ಕಡಿಮಹಿತ ಮಗ ಅವ. ಇವಾಗ ಇವಾಗ ಕಲ್ಫಮ್ ಅೌದು ಮತ್ತೆ ಯಾವ್ ಕಲ್ಫ್ ಕಾಫಮ್ ಹಂಗಂತ ಗೊತ್ತಲ್ಲ ಅದಲು.
ಹೌದೌದು ಮೂರ್ ವರ್ಷನ್ ಮೂವರ್ ವರ್ಷ ತೊಂದ್ರ. ಟೈಮಿಂಗ್ ಇರದ.
ಮತ್ತೆ ಹಂಗ ಯಾಕಂದ್ರೆ ಇವಾಗ ಹಂಗ ನಮ್ಗ ಡಿಗ್ರಿ ತಂಗಿದಾರನಾ.
ನಾವ್ ಯಾವಾಗ ಹ್ಮ ಎಸ್ ಎಸ್ ಎಲ್ ಸಿ ಇದ್ದಾಗ ಏನ್ ಬಿಟ್ಟಿದರು. ಕೊನಾದು.
ಹಂಗೈತಿಲಿ ಎಷ್ಟ ವರ್ಸತ್ತು ಗತ್ತಲ್ಲ ಇವಾಗ ಬಿಟ್ಟದ್ದು ಮತ್ತೆ. ಂಗ ಇೇ ಒಂದು ಲಾಸ್ಟ್ ಚಾನ್ಸ್ ಅನ್ಕೊಂಡು ಚೋಗ್.
ಹ್ಮ್. ಯಾವಾಗ ನಾವ್ ಎಸ್ ಎಸ್ ಎಲ್ ಸಿ ಪಿ ಯಸ್ ಸಿ ಇದ್ದಾಗ ಬಿಟ್ಟು ಕಾಲ್ ಫಾರಮ್ ಇವಾಗ ಬಿಟ್ರ ಮತ್ತ.
ಹ್ಮ್ ನಿಮ್ಮನವರ ಎಲ್ಲಿ ಏನು ಹೋಗಿಲ್ಲ ನಾ ಹೋದಕ್ಕೆ ಬೇರೆ ಕಡೆಯ ಕಡೆ.
ನಮ್ಮನ್ರ ಅಕಡೆ ಹೋಗಿಲ್ಲಪ್ಪಾ ಇಲ್ಲೇ ಊರಾಗ ಸೆಲ್ಫ್ ಸ್ಟಡಿ ಮಾಡಕದ್ರ ಅದ ಏನ್ ಅಡೆ ಕೋಚಿಂಗ್ ಫಸ್ಟ್ಗೆ ಹೋಗ್ ಬಂದ್ರಲ್ ಕೆಲೋದನ.
ಮೊದಲು ಒಯ್ ಬಂದ್ರಾನ.
ಹ್ಮ್ ಮ ದವೆ ಮಂದರಿ ಹೋಗಗ. ಡಿಗ್ರ ಮುೆ ಸಕಂತಾರೆ ದಾರುಡಲ್ಲ. ಇಲ್ಲಿ ಬಿಜಾಪುರಾಗಿದ್ರು
ಹಂಗ್ ಕೇಳಿದಾನ ಹೆಂಗ ಚಳೋತತೆ ಬಿಜಾಪುರ.
ಹ್ಮ್ ಅವ್ರ ಕೇಳಿದ್ರ ಮತ್ತ ಚಲೋದ್ ಅಂತಾನೇ ಹತಿ ಚಲೋದ ಅಂತೇಳಿದ್ರದ.
ಇಲ್ಲ ಯಾಕದ ಕೇಳು ಆ ನಮ್ಗ ಅಂತರ ಹಂಗೆ ಬಿಜೆಪುರ್ ಊರ್ಲ್ಲ ಧಾರ್ಡ ಊರ್. ಚಲೋ ಯಾವ್ದ ನಮ್ ಇ ಆಟೋ ಚಲೋ ಅಂತ. ಚಲೋಂತರಾ.
ಹ್ಮ.
ನಮಗ ಮತ್ತೆ ಊಟಗಳ ಸಟ್ ಆಬಬೇಕಲ್ಲ ಬೇರೆ ಗೈ ಮತ್ತ ಅದಲ್ಲಾ.
ಹೌದದು ಸೆಟ್ ಆಗೋಗ ಮಂತಂತ ಧಾರವಾಡ.
ಹಾ ಅದ ಊಟ ಸರಿಯಲ್ಲ ನೀವು ರೂಮ್ ಆದ ನಡಿದ್ದ ಎಲ್ಲ ಮತ್ತೆ ಫೀಜ್ ಇದು ಬೇರೆ ಕಡೆಗ ಆದ್ರ ಎಲ್ಲಿ ಇರ್ಬೇಕ ರೊಕ್ಕ ಬೊಕ್ಕ ಬಾಿದಾಗದ ಅದಕ್ಕೆ ಊಟದೊಂದು ಸತ್ಕ್ಲಿಲ್ಲ ನೋಡ್ಬ್ ಲೆಕ್ಕದಾಗ ನೀವು ಅಡ್ಜಸ್ಟ್ ಮಾಡ ನೋಡ ತಪ್ಪಾನ ಇರ್ಬ್ ನೋಡಂಗ ತಂತ್ರ ಮುಂದೆ.
ಹ್ಮ್ ಕಂಡಪಟ್ಟೆ ಆತಾರಪ್ಪ ಮತ್ತ ಧಾರವಾಡದಾಗ ಹುಡುಗರು ಸ್ವಲ್ಪ ಆತವ ಹುಡುಗರು ಅಷ್ಟ್ ಹುಡುಗರಿಗೆ ಹಾಸ್ಟೆಲ್ ರೂಮ್ ರೆಂಟ್ ಸಿಗದ ಬಾಳ ಕಷ್ಟ ಇಲ್ಲಿ ನಾವು ಹೋದ.
ಹಂಗ ಇಡ್ಲಿಕ್ಕಾರ ಒಂದರ.
ಚಲೊ ಒಬ್ಬರು ರೂಮ ಸಿಗದಲ್ಲ. ಕೆಲವ ಕ್ರಡ ಧಾರ್ವಾಡದಾಗ ಅಷ್ಟು. ಅಷ್ಟು ಕಷ್ಟ ಆದದಲ್ಲಿ ಅವ.
ಹ್ಮ್ ಮಾತ್ರ ಬಾಳ ಹುಡುರು ಹೋಗ್ತಾವ ಮೈತೆ ಅದಲ್.
ಹಂಗ ಈ ಕಡೆ ಹೋಗ್ ಅಂದ್ರೆ ಬೇರೆ ಕಡೆ ಹೋಗ ಕಡೆ ಯಕಡಂಗ ಹೈದ್ರಾಬಾದ್.
ಹಐ್ಯಾರಪ ತಗೋಮಂದಿರ ಎಲ್ಲ
ಇಲ್ಲ ಡೆಲ್ಲಿಗೆ ಹೋಗಮಾ ನಡೀ
ಏ ಯು ಪಿ ಎಸ್ ಸಿ ಅಂತವು ಅದಾವ ನಿಮಗ ಎಲ್ಲ
ಹ್ಮ್ ಯಾವ್ದಾದ್ರೆ ಏನ್ ಗುರು ನಾ ನಾಲೆ ಜ್ ಮುಖ್ಯ ನಮಗ
ಅದು ಕರೆಕ್ಟ್ ಐತಿ ಬಿಡ ಅಂದ್ರೆ ಇವಾಗ ಸುಮ್ನೆ ಇವಾಗ ನಮ್ ಏನ್ ಪಿ ಯು ಸಿ ತಕ್ಕಂತ ಚಲೋನ ಯಾವ ಎಜುಕೇಶನ್ ನೋಡಬೇಕುವಾಗ ಸುಮ್ನೆ ಯಾವ್ದಾವ್ದ ಬೇದ ಕು ಮತ್ತ ಇದ ಇದಾಗಿಬಡ್ೆ ಟೈಮ್ ವೇಸ್ಟ್ ಆಗುತ್ತೆ ಈಗ
ದೇ ಈಗ ಈಜ ಕಡಮ್ಮಿ ಎಲ್ಲ
ಐ ಜಿ ಅಕಾಡೆಮಿ ಇರೋದು ಎಲ್ಲೆಂದ್ರ ಅವ್ರು ಎಲ್ಲಾರ ಅಲ್ಲಿ ಮುಗಿರೋ ಧಾರವಾಡ ಹಂಗಿನಿಂಗ ತಿಳಿದ್ರ ಮೊದಲ ದ ಇವರು ಒಂದಸ ತಲತನ ಅಷ್ಟನ ಆಯಿತಲ್ಲ ಇ ಜಿ ಕಡೆ ಮಾಹಿತಿ ಒಟ್ ಹ ಕೆ ಅಸುರ ಕೇಳಿದ್ದ ಇಲ್ಲ ಧಾರವಾಡದ ಕ್ಲಾಸ್ ಹೇಳತಂಗ ತಂದರು ಇವ ಅಷ್ಟೇ ಆನ್ೈನ್ ಆನ್ಲೈನ್ ಕ್ಲಾಸ್ ಅಷ್ಟೇ ಮಾಡ್ತಾರ ಅವ್ರು ಇಲ್ಲಿನ ಸಂಸ್ಥೆ ತಿಲದು ಸ್ಯಕ್ಕರೋದು ಹ ಆನ್ಲೈನ್ ಕ್ಲಾಸ್ ಅಷ್ಟೇ ಹೇಳ್ತಾರ ಹಿಂಗ ಕಡ್ಯಕ್ಕ ಹುಡರ್ಗೆ ತೋತ್ರೆ ಮಾಡಡ್ತಾರೆ ಗೊತ್ತಲವು ಅಕ್ಕ ನಾನು ತೋಡ ನಲ ನಾನನ್ ಅಷ್ಟ ಕ್ಲಸ್ ಕೇಳೋ ಅಷ್ಟ ಗೊತ್ತೈತಿ ಆನ್ಲೈನ್ ಕ್ಲಾಸ್ ಆದ್ಬ ಬಿಟೆ ಮತ್ತೆ ಬೇರೆ ಅದ ಕಡೆ ಅಲ್ಲಿ ಧಾರವಾಡಗೆ ಅಂತಲ್ಲಿೋಗರು ಆ ಕಡಿಮೆ ಆದ ಎಲ್ಲ ಗೊ್ತ್ತಲ್ಲ
ಯಾವ ಪೇಡ ಕ್ಲಾಸ್ ಬಂದಿದ್ದೆ ನೀ ರೊಕ್ಕ ಕೊಟ್
ಹ್ಮ್ಿವ್ ಆರ್ ಆರ್ ಬಿ ಸಂಪಡ್ ತಗೊಂಡಿದ್ದೆ ಕ್ಲಾಸ್ ಇ ಜಿ ಅಕಾಡೆಮಿ
ಹಾ ಚಲೋ ಹೇಳಿದ್ರ
ಏ್ ಚಲೋ ಹೇಳ್ತಾರಲ್ಲಗ ಮೆಂಟಲ್ ಅಬಿಲಿಟಿ ಆಯ್ತು ಬಾರಿ ಮ ಅಲ್ಲ ಪ್ರತಿ ಒಂದು ಜಿ ಕೆ ಸೈನ್ಸ್ ಪ್ರತಿಯೊಂದ್ ಕ್ಲಾಸ್ ಮೆಂಟಲ್ ಅಬಿಲಿಟಿ ಅಂತರ ಆರಾಮ ಚಲೋತ್ ಕುಂತ ಮಾಡಕೊಂಡ್ಬಿಟ್ರ ಪ್ರಾಕ್ಟೀಸ್ ಮಾಡಿ ಎಸ್ ಎಸ್ ಸಿ ಆಯ್ತು ಆರ್ ಆರ್ ಬಿಗ್ನಿ ್ರ ಯಾವ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಬೋ್ ನೋಡು ಅಷ್ಟ ಈಜಿ ಆದ್ರಾಗ ಸರ್ ಇದು ಯಾರಪ್ಪ ಈಶ್ವರ್ ಗಿರಿ ಸರ್ರ್ಂತ ಫುಲ್ಲು ವಾರಿ ಪಾಠ ಮಾಡ್ದಂತ ್ರೆ ಆ ಪೂರಾ ಈಜಿ ಮೆತಾಡ ಇ ಬೇರೆ ಕಡೆ ಬೇರೆ ಕ್ಲಸ್ಗಳಗಳು ಕೇಳ ಇವ್ರ ಕ್ಲಸ್ಗಳಗಳು ಕೇಳಿದ್ರ ಎಷ್ಟು ಬುಡುಸ್ತಾ ಅಂದ್ರ ಅವ್ರಿಗೆ ಇವ್ರಿಗೆ ವಓ ಭಷ್ಟ ನಾವು ಟೈಮ್ ಆರಾಮ್ ಸಾಲ ಮಾಡಬ್ ನೋ ಮ್ಯಾತ್ ಮೆಂಟಲಿಟಿ ಮಾತ್ರ ಅಷ್ಟು ಈಜಿಸಸ್ತಾರೆ
ಚಲೋ ಚಲೋ ಹಂಗ್ ಹೇಳಿದಾರ
ಚಲೋ ಅದೇ ಚಲೋ ಇತ್ತ ಅದಕ್ಕೆ ತಗೊಂಡಿದೆ
ಹ್ಮ ಹಾ
ಅದಕ್ಕೆ ನೋಡ ಮತ್ತೆ ಏನನ್ ಮಾಡಮ್ ಏನಿಲ್ಲ ಮತ್ತೆ ಹೌ
ಹೊಮ್ಮೋ ಹೋಗದು ಇಲ್ಲಿದ್ದ ಏನದ ಹೇಳು
ಹೌದಪ್ಪ ನಾಡಂಗೆ ಐತ್ಕಂತ
ಇಲ್ಲೇನ್ ಓದೋದಿಲ್ಲ ಬಿಡದಿಲ್ಲ ಹಾಸ್ಟೆಲ್ ದಾಗ ಕುಂತರುನು ಓದ್ಬೇಕಂದ್ರನು ಕೆಲವೊಬ್ರು ಟೀಚ್ ಮಾಡೊರಿರ್ಬೇಕು ಒಬ್ರು ಹಿಂದ
ಹ್ಮ್ ನ ಮಾತ್ರಲ್ಲ ಯಾರಂಗ ಯಾರು ಕೇಳಿಕೆಮ್ಮು ಮತ್ರೊಡ ಯಾರ
ಹೆಂಗ್ ಓಡ್ಬೇಕು ಹೆಂಗಿಲ್ಲ ಯಾವ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂಬುದಲ್ಲ ತಿಳ್ಸ ಹೇಳ್ಬೇಕಲ್ಲ
ಹ
ಕಳಸ್ತಾರ ಓಕಂದ್ರೆ ಎಲ್ಲಿಗಾದ್ರ ಕಳಸ್ತಾರ
ಹ್ಮ್ ಯಾಕ ಕೇಳ ಸ್ವಲ್ಪ ಅದ್ರಾಗ ಏನ ಕೆಲಸ ಗಿಲಸ ಇರ್ತಾವ ಇವಾಗ ಅದಿಕ್ಕೆ ಕಾಸ್ತರಿಲ್ಲ ಅಂತ ಅಂದಿ
ಅಲ್ಲಲ್ಲಾ ಓದಕ್ಕ ಅಂದ್ರೆ ಎಲ್ಲಿಗಾದ್ರ ಕಳಸ್ತಾರ ಹಂಗೇನಿಲ್ಲ
ಹೌದ
ಹ್ಮ್
ನೋಡಮ್ ನೋಡಮ ನಾನ ಮತ್ತೆ ಮಲ್ಲಗ ಅವರ್ ಹುಡುಗ ನಾಗ್ಯಾನವರಿಗೆ ಹಚ್ಚುತಿನಿ ನ
ಹ್ಮ್ ಅಚ್ಚ ಕೇಳ ಮತ್ತ ಅವರಿಗಿನೂ
ನಂತ್ರ ಮತ್ತ ಅವ್ರ ನಾಯುಂದನ ಮ ಎಲ್ಲ ಮಾತಾಡಿ ಆಯತು ಹೋದ್ರಯಂದ ಏನ ಹದ
ಹ್ಮ್ ಅಷ್ಟೇ
ಹ್ಮ್ ಅದಿಕ್ಕೆ ಅಚ್ಚಿದ್ದೆ ಮತ್ಯಾ ಹೋಗಮ ಏನ್ ಇಲ್ಲ ಅಂತ
ಎ ಇಲ್ಲ ಇಲ್ಲಪಾ ಹೋಗಮು
ಬಾರಿ ನನ್ ನೋಡಮ ಇವಾಗ ಹಾಸ್ಟೆಲಿಗೆ ಬರ್ತೇನೆ ಒಂದಿಸ್ ದಿನ ಕೆಲ್ಸ ಮುಗಸೇಂ ದು ಬಂದು ಹೋದ್ರ ಆಯಿತು ಅಕಾಡಿ ಏನು ಇನಾ ಒಂದ ಎರಡು ದಿನ ಕೆಲಸ ಐತೆ
ಹ್ಮ್
ಕೆಲ್ಸ ಮುಗ್ಸಿಹಂಡ್ ಬರತ್ತೀನಿ ನೋಡಮ್ ಆ ಕಡೆ ಏನ್
ಹ್ಮ್ ಆಯ್ತಾಯ್ತು ಆರಾಮ್ ಕೆಲ್ಸ ಮುಗಿಸಿಕೊಂಡು ಬಾ ಹ್ಮ್ ಊಟಾ ಆಯ್ತ್ ಹ್ಮ್ ನಿಂದ್
ಹ್ಮ್ ಸರಿ ಹಾ ಸರಿ ಸರಿ ಇಡ